ಹಲೋ ಮಕ್ಕಂಡೆನಾನ
ಹ್ಮ ನೋದೆನ
ಹ್ಮ ನಾನ್ ನೋಡ್ಕೊಂಡೆ ನೋಡೋಣಿದನೇನು ಏನ್ ಮಾಡಕತ್ತಿನ ನೀನ್ ಏನ್ತಿಲಿಲ್ಲ ಅವರ ಟೆನ್ಷನ್
ಹ್ಮ್
ಹ್ಮ್್ಮ
ಇನಲ್ಲ ನಾ ಡ್ಯೂಟಿ ಮಾಡಿದ್ದನ
ಜ್ಜಿನಡೆದ ಡಬಲ್ ಕ
ಾವಲ್ ರಟ್ಟ ಮಾಡ ಆರದ ಮೂೂರು ರೂಪಾಯಲ್ಲ ಡಬಲ್ ಟೂ ಡನ್ ಚಸರಿ ಕಾನಲ್ಲ ಹ್ಮ
ಹ್ಮ್ ಇದು ತಡರ್ ಮಗದ್ ಮಾಡೋದ ಡಬಲ್ಂಗ ಕಂಫರ್ಟ್ ಆಗ್ತದೆ ಟೈಮ ಸಿಗ್ತ ಸ್ವಲ್ಪ ಬೆಷ್ಟ
ಇಲ್ಲಮ ಗೋಜಿರ್ಬಡತಾನೆ ಯಾವ್ ಟೆನ್ಶನ್ ಇದ್ದಿರ್ಲಿಲ್ಲ ಅಂದ್ರೆ ನಡತಿದೆ ಡಬಲ್ ಡ್ಯೂಟಿ ಅಂದ್ರೆ ಎಲ್ಲ ಹದದು ಅದು ಇಿಟ್ಟು ನನಗೆ ಮಾಡಣಕ ಆಗಲ್ಲ ಮಾಡ್ಬೋದು ಬಟ್ಟಸಕ್ ಬಟ್ಟ ತಬುದು
ಅಚ್ಚನ್ ತಪಳಡು
ಹ ನದ್ದಿ ನೀರು ಅವಲ್ಲ ತ್ಯಾಗ ಮಾಡ್ಬೇಕ
ಹ್ಮ್ ನನ ಕೈರಾಗಲ್ಲಣ ಒಂದೆ ಮಾಡ್ತ ನಾನು ರಾಷ್ಟ್ರೀಯ ಬುಕ್್ರಾಮಲ್ಲ ಎ ಕೂಡ ಇಡ ರೊಮನ್ ಶಾಾಗರ
ಹ್ಮ್ಮ ನನಗೆ ಎವ ಆಗಿಲ್ಲ ನ ಬಟ್ ನನಗೆಡ ಕ ಂದ್ರದು ೋದ ಕನ್ಸೆಂಟ್ರಷನ್ಬಿಟ್ಟ ಹ ತ ಒಂದು ಒಂದ ದಿನ ಓದರ್ಮಾಗಣಕ್ಕೆ ನಾನು ವರಕ್ ಓದ್ತೀನಿ ೈಮ ಇಲ್ಲ ಓದ ಇಲ್ಲಾದ್ರೂ ಓದ ಓದ ೈಮ ಓದ ಈಗ ಇ ಸಿಗತ ಬಿಡ್ರಿ ಅಷ್ಟೆಲ್ಲ ನಂಗಗೆಿಲ್ಲ ಡ್ಯೂಟಿ ಮ ಒಂದ ದಿನ ಸಿಗುತ್ತೆ ಒಂದಿನ ಸಿಗಲ್ಲ
ಹ್ಮ್ ಅದ ಇವತ್ತು ಸಂಡೆ ಇತ್ತು ಪೇಶೆಂಟ್ಸ್ ಬಂದಿರ ಬಾಳ ಇಲ್ಲ ಅದೇ ನಾಳೆ ನೋಡ್ರ ನಾ ಇಷ್ಟ ತಕ್ಕಾದ್ರ ಪೇಶಂಟ್
ಹ್ಮ್ ಏನ ನೋಡಿ ಏನ ವೇಟಿಂಗ್ ಕುಂತ ಇಳಗ ಮುಂಜ ನಾಕಂಡ ಕಟಿಂಗ ಹ್ಮ್ ಹಗೆ
ಹ
ನೈನ್ ಡೂಟ ಡೂಟಿ ಡ್ಯೂಟಿ ಒಂದ್ಿನ ರೆಸ್ಟ್ ಇರ್ತದ್ರ ನಾಲ್ಕಕ್ ದಿನ ಮುಕ್ಕೊತವ
ಹ್ಮ್ ಯಾಕಂದ್ರೆ ಅದು ನೈಟ್ ಎಷ್ಟ ಕಾಲಲ್ಲ ಹಾಸ್ಪಿಟ್ಲ್ ಮಕ್ಕಂತಂದ್ರ ಅದು ಅಷ್ಟ್ ಕಂಫರ್ಟ್ ಆಗಲ್ಲ ರೂಮಂದ ಬೇರೆ ಮಕ್ಕಾಾದ ಇಲ್ಲಿದೆ ಇವರು
ಎಷ್ಟುಲ್ಲ ಮೈಂಡ ಫಿಕ್ಸ್ ಆಗಿರೋದು ಯಾರ ನೆಪಸ್ತಾರ ಬಲ್ತಾರ
ಹ್ಮ ಬರ್ತ ನೆಪ್ಸ್ತಾರೆನ ಫೋನ್ ಬರ್ತದ ಅದು ಬರ್ತದ ಹಂಗ ಊಟ ಹಂಗ ಹೆಚ್ಚರಿಕಿದ್ದ ಒಂಥರಾನ ಮಕ್ಕ ಕೊಡ್ತವಿ ಫೀಲ್ಡ್
ಹ್ಮ್ ಹ್ಮ್ ಹ
ಹ್ಮ
ಅ ಪೈಸ ಏನು ಮಾಡಿದೆ ಕೆಲಸನ್ ಕಳ್ತ ಕೆಲ್ಸ ಕರಕನ್ ಕ ಕಲತದೆ ಎಲ್ಲ ಅೊ ನ ಹೆಂಗಂದ್ರೆ ಯಾವ
ಕ ಎಷ್ಟ ಕತಾರೆ ಕಮ್ಮಿ ನಸ್ತಿ
ಹಳ್ಳೇಗ್ ಹಳ್ಳಗ್ ಇರ್ತಕ್ಕಂ ಪೇಶಂಟ್ ಯಾವ್ ತರ ಇರ್ತವ ನಮಗ್ ಬೇಕ ಯಾರ್ದು ಈಗ
ಹ್ಮ್ ಅಲ್ಲಿ ಅಣ ಅದು ಬರದ ಅದು ಕರೆಕ್ಟ್ ಸಣ್ಣ ಹೋಮಿಯೋಪತಿ ಆದಲ್ಲ ಹಾಸ್ಪಿಟ್ಲ್ ಬೆಸ್ಟ್ ಆದ ಅದು ಯಾಕಂದ್ರೆ ಅ ಸ್ ಬ ನ ಜನರಲ್ ಮೆ ಜನರಲ್ ಡಿಸೀಸ್ ಬಗ್ಗೆ ನಗಡಿ ಕೆಮ್ಮು ಜ್ವರ ಯಾವಾದ ತಮ್ಮ ಅಮ್ಮ ಯಾವ್ದ್ರ ಡ್ರೆಸ್ಸಿಂಗ್
ಹ್ಮ ಹದಿನೇಳಳು ಏನ ಹ ಹದ ಹ್ಮ್ ಹದಿನೇಳಳು ತಾರೀಕು ನಮ್ ಸೋರ್ ಮುಗಂದು ಇದಾದಣ ನಚರ ಮನದ ನ ನೂಟದ ಆ ಮ ಒಂದ್ಸ ಹರ್ಡ ಬರ ಲಿಸ್ಟ್ ಮಾಡಿದ್ವಿ ಎಷ್ಟು ಕಾರ್ಡ್ ಕೊಡ್ಬೋದ ಅಂತ ನಲವತ್ ನಲ್ವತ್ ಮೂರು ಹಳ್ಳಿಯದು ಒಣ ಶಾಪುರ್ ಸುತ್ತಮುತ್ತ ನಲವತ್ ಮೂರ ಹಳ್ಳಿ ಪೇಶಷೆಂಟ್ ಬರ್ತಾವಣ್ಣ ನಮ್ಮ ಹಾಸ್ಪಿಟ್ಲ್
ಹ್ಮ್
ನಲ್ವತ್ ಮೂ ಹ ಪಷಂಟ್ ಮಳಿ ನಾವವು ನಾಳೆ ಹಟ್ಟಿದ ರ ಮುಂದೆನ್ನ ಎಡ್ತಿ ಕೈ ಎ ತೊಡದು ಇಡ್ತ ಇಡ್ತ ಇಡ್ಲ್ಲಿಲ್ಲಾಂದೆ ನಮ್ಮ ಅಳ್ಳಿನಂಗಚೆ ಮಾಡಕತ್ತ ಅಂದ್ರೆ ಮುಂದೆ ನಮ್ ನಮ್ಗೆ ಏನ್ ನಮ ಧೈರ್ಯ ನಪ್ಪ ಅಂದ್ರೆ ಈಗ ಕೆಳೆಗೆ ಒಏನ ಒಂದು ಕುಳಪಟ್ಟು ನಾವು ಬದುಕಿ
ಹ್ಮ್
ನತ್ತರ ಇದು ಇಲ್ಲಂದ್ರೆ ಇವೆಲ್ಲ ಇಲ್ಸ್ರ ನೀ ಇವೆಲ್ಲ ಇದ ಗೈನಿ ಗೈನಿಕ್ ನಮಸ ಅಂತಾರೆ ನ ಆಲ್ರೆಡಿ ಏನ್ ಮಾಡ್ತವವೆ ಅಲ್ಲಿ ಕಕೆಕ್ಟಲ್ ನೋಡ ಅಂತ ಅಂತಸೆ
ಹ್ಮ್
ಈಗ ನು ನಮಗೇನ್ ಮುಂದ ನೀನ್ ಗೈನಿಕಗ ಗೈನಿಕ ಹಾ ಹ ಆಕ್ತನ್ ಹೋಗಿ ಮಾಡ್ತ ನಿಮ್ಮ ಹಸ್ಪಿ ಒಳ ಲೇಬರ್ಡ್ ವಾದಂತ ಅಮಂತಣ ನಮಸ
ಹ್ಮ್ ಕೆರದಾ
ಕರೆಕ್ಟ್ ಅಳವೇರು ಅ ಅಲ್ಲಿ ಡೆಲಿವರಿ ಆದೆ ಎಲ್ಲಿ ಹಾಸ್ಪಿಟಲ ನಮಗೆ ಅಳವೇರ ಇಲ್ಲ
ಲ್ಲಲ್ಲಣ ಆಕ್ಚುಲಿ ಗಣಮಕ್ಕಳ ಬಡ್ಬಡ್ದ ಯಾಕಂದ್ರ ನಾರ್ಮಲ್ ಡೆಲಿವರಿ ಸಜ್ರನಾದ್ರೆ ಏನಾದ್ರು ಹೋಗಕಿ ನಾರ್ಮಲ್ ರತ್ ಸಲ್ಪುರ ಅಸೇ ಊಟ್ಟಿ ಕೊಡ್ತ ನಮಗೆ ಎಲ್ಲ ಚಲ್ ವಯಸ್ ನಲ್ ಮಾಡ್ಬಿಡದು ಮೇಡಮ್ ಇದ್ರೆ
ಹ್ಮ್
ಕೆಟ್ಟು ಮಾನಸಿಕ ಪ್ರಾಣ ಚಿತ್ರರ
ಮನದರ್ತ ಬಿಡಲಿ
ಹ್ಮ್
ಸ್ಪಿರಿಟ್ ಆಸ್ತಳ ಇ ಬೆಟ್ಟಡಿನಾಗ ಕಸ್ತಳ ಒಳಗಂತರ ಸಾಫ ಬ ನೀ ಯಕಲಿ ಬ ತಲ್ಲಿಬ
ಇ ಕಲ್ತಏನ್ ಮುಂದೆ ಏನ ಅದಾರ ನಾ ಮುಂದೆ ಮಾಡದ ಅ ಸೊ ನ್ಯಾಲೇಸ್ಕರ ಕಲ್ ಇಟ್ಟಗೊಂಡ ನೋ
ಬ
ಹ್ಮ್
ನಾಳಕ ಜನ ಬುಕ್ ಹೋದ್ರೆ ನಾಳಿದ್ದು ಬರ್
ಬಿಡದಣ ಸಡನ್ ಆಗಿ ನೀವ್ ಬಿಡ್ತಿದ್ ಓಕೆ ಇಲ್ಲಿ ಇಬರು ಬಿಟ್ರಗ ಆಡ್ತಾರ ನಾ ಬಿಡಕ ತತ್ರಾಸ ಆಗ್ತದೆ ನೀವು ಹುಟ್ಟು ಆಮ್ಯಾಗ ನಾನ್ ಬಿಡ್ಬೇಕಾದ್ರೆ ಏನ
ನೋಡೋಣ ಇದದುಚ ಇದು ನಾನ ಚ ಅಲ್ಲಿ ಕೂಡ ನಾ ಕೊಡ್ತ ಪಕ್ಕ ನೀವು ಒಂದ ಒಂದ್ ತಿಂಗಳು ಒಂದ್ ತಿಂಗಳು ಹಾಕ ಪಚ್ಚಾಕ ಹೇಳ್ಬಿಡ ನ ಬುಟ್ಟದ ಹೊತ್ತಟ ಬಿಟ್ಟನ ಹೆಗತದ ಹರಡೆ ನೀ ಏನಳ್ಬೇಕ ಹೆಂಗಂತ ಮ ಪ ಮಡ್ ಬಾರ ದಾಗ ಹೋಗ ಗಟ್ಟ
ಹ್ಮ್ ನಿಂದ್ ಹೇಳತ್ ನಕ ನಂದ ಹಳ್ಕೇಬೇಕಲ್ಲ ಆಮೇ ನೀ ಎಲ್ಲಿಗ್ ಹಓತ್ತೆ ಅಂತಾರ
ಗೊತ್ತ ಅಂದ್ರೆ ಮೇಡಮ್ ನಾ ಮಾಡೋದಾಗ ಯಾಕಿಸೆಪ್ನ್
ಹ್ಮ ಹಂಗಗೆ ಅಂತಾರ ಅವ್ರ ರಿಸೆಪ್ಷನ್ ಮಾಡ್ಬಿಡಪ್ಪಾ ವಾರ್ ಮಾಡಿಕ ಅಂದಬಿಡ್ತಾರ
ವಾಡ್ ಮಾಡಕ ಅಂತ ಮ್ಯಾಮ್ ನಮ್ಡ ನೈಟ್ ಬಗೆಯಾರ ಹ್ಮ
ಯಾರನ್ ಅವ್ರೇನ್ಂತಾರ ಯಾರನ್ ಸೆಟ್ ಮಾಡಿ ಹೋಗ್ರ ಅಂತಾರ ಅಷ್ಟೊತಿ ಯಾರ್ ನುಡಕಬೇಕ
ಹುಗರ ಅಷ್ಟು ಈ ಜಾಗನಲ್ಲ ನೈಟ್ ಡ್ಯೂಟಿಗೆ
ಹ್ಮ್
ನೈಟ ಡ್ಯೂಟಿ ಅಂತ ಇವಾಗ ಏನು ಚಿಂತನ ದುಡಿದು ಬಾಳ ಕಷ್ಟ
ಹ್ಮ್ ಏನ್ ಮಾಡ್ಬೇಕ್ ಅನ್ನೋದು ನನಗೆ ಗೊತ್ತಾ ಅ ನಿಮಲ್ಲಿ ಆದ್ರೂ ನಡೀತಾನೆ ಇಬ್ಬ್ರಿಗೆ ಅದ್ ಮೆಡಿಕಲ್ ಇರ್ಲಕ್ ಏನ ಇರ್ಲಕ್ ಎಲ್ಲ ಇಬ್ಬರು ಶೇರ್ ಮಾಡಿಕೊಂಡ ನಡೀತಿದೆ ಅಲ್ಲಿ
ಅದಕೆ ಹೆಂಗಿದ ಇವ ಮತ್ತೆ ಇವತ್ತ ಅಂದ ನಾನಗ ಊಟತ ನಂಕ ತಂಕಾ ಬಿಡ್ತಾನ ನೀನೇ ಮಾಡ್ಕೇಬಬೇಕಕ್ ನೋಡಗ ಒಳಗ ಒಳಗ ಯ ಓಡಾಡ್ಬೇಕ ಅಂದನ ಇದಕ ದೀಪಕ್ ಹೇಳ್ತನ ಮೈಸ್ರ ಹಂಗ ಆಗಡ್ರಿ ಒಬ್ಬರು ಬೇಕಂತ ಕೇಳಂತ ನಾಡ ಹ್ಮ
ಮತ್ತೆ ಅವ ಎರಡು ಸಜ ಎರಡು ಬಾಯ್ಸ್ ಸಂಜು ವಿಷ್ಯಣ ಮಚ್ಚಂದ ಹುಡುಗಿಯಾದ
ಹುಡಿಗಣ್ಣ ಹುಡುಗಿಯಾದ ವೇಸ್ಳಕ್ಕ ಈ ಕೆಲಸ ಇರೋದ ಮೂವರು ದನ ಒರಗ ವಾಡಗ ಇಬ್ಬರು ಬೇಕಾದತನ ಒಬ್ಬರು ಉಬ್ಬಿ ಚಿಟ್ಟಿ ಬರಕ್ ನಂತ ಒಬ್ಬರು ವಾರ್ಡ್ ಮೈಂಟೈನ್ ಮಾಡಬೇಕು ಮತ್ತೆ ಸೋರಿಗಳು ಕರ ಕರಗ್ ಬಬೇಕು ಹೊರಗೆ ಇಬ್ಬರು ಬೇಕು
ಇಬ್ರಬೇಕು
ಮೂರು ಬೇಕಣ್ಣ ಆಕ್ಚುಲಿ ಮೂವರಿಗೆ ಸಾಲಲ್ಲ ವರಗ ಪೇಷೆಂಟ್ ನ ಮತ್ತೆ ಅಣ್ಣ ಮೆಡಿಕಲ್ ನಾಗ್ ಅಂತಾರ ಇಬ್ಬರು ಬೇಕ ಬೇಕು
ಹ್ಮ್
ಹ್ಮ್ ಈ ಯಾವ ಅಂತಾನ ಏನಂತಾನ ಅದ್ರಾಗೆ ಒಬ್ಬ ಆಫ್ಟರ್ನೂನ್ ಅಷ್ಟೇ ಇರ್ತಾನ ಮುಂಜೆನ್ ತಾರರು ಎರಡುವರೆ ತಿರ್ತಾನ ಆಯ್ತ ಹೋಗಿ ಬಿಡ್ತಾನಗು
ಯಾರ ಸಂಜೆ ಮುಂಜೆಯಲ್ಲಿದ ಮಧ್ಯಾಹ್ನ ತನಕ ಇರ್ತಾನನ
ಹ್ಮ್ ಮುಂಜಾನ ಎಂಟರಲಿದ್ ಹಿಡಿದು ಮಧ್ಯಾಹ್ನ ಎರಡುವರೆ ಒಂದ ಇರ್ತ ಎರಡುವರೆ
ಯಾರ ಅವಾಗ ಇಷ್ಟ್ ದಿನ ಆತ ಮು ಮುುತ್ತ ಆತ ಇರ್ತಾರ ನಿಬರು
ಮೂವಾರತ್ತರು
ಮರ ತರಕ ಪ್ರೇಮ ಎಷ್ಟು ದೀಪ ಎಷ್ಟಲ್ಲಿ ಎಷ್ಟುತ್ತ ಟೈಮ್
ಹ್ಮ್ ಮುಂಜಾನೆ ಒಂಬತ್ತು ರಿಂದ ರಾತ್ರಿ ಏಳುಗಂಟೆ ತನಕ
ಹ್ಮ್ ಕಂಟನ್ಯ ಬಂಗ ಈಗ ಪರ್ವಾಗಿಲ್ಲ ಈಗ ಮುತ್ಯ ಮಧ್ಯಾಹ್ನದ ಹೋಗ ನಾನ ಆತ್
ಎಲ್ಲ ಮಧ್ಯಾಹ್ನಲ್ಲ ಮುಂಜೆಲ್ಲಿದ್ದ ಅವ್ ಇರ್ದ ಅವ್ ನೀಗ ಏನ್ ಮಾತ ಬರ್ಲ ಏನ್ ಬರ್ಲಲ್ಲ ಸರ ಯಶಸ್ ಮಾಡಿದ ಮೊನ್ನೆ ಒಂದಿಷ್ಟು ಸೋರ್ ಬರ್ದಿದ್ದೆ ಬೇರೆ ಅವಳೋದ ಬೇರೆ ಹೆಂಗಗೆ ಮಾಡತಿತ್ತ
ನನ್ಮ ಗೊತ್ತಾಗೇಟ
ಇ ಇಲ್ಲಣ ಬಸ್ ಬರ್ ಬರ್ ಬ ಪ್ರ ಏನ್ ಕೊಡ ಕಚ್ಚಲ್ ನನಗೆ ಆಕಿಡತಲ್ಲ ನ ಆಚಿ ಕೊ ಧಾರಣ ಕ ಒಂದ್ ಎರಡು ದಿನ ನೋಡ್ತಾರ ಹ್ಯಾಂಡ್ ರೈಟಿಂಗ್ ಅರ್ಥ ನೋ ಎರಡು ನಿಮಿಷ ತನ ಭರ್ ಭರ್ತದ ಬರುತರ ಬೇರೆ ೇ ಬದ
ಕೇಳಬೋದು ಅಲ್ಲ ಅಗೆ ಸಮೀಪ ಎತ್ರರಲ್ಲ ಅವರ್
ಎರ ಹ್ಮ್ ಹುರುನು ಹೋಗಿ್ ಬರಾಮ್ ಈ ಮೆಡ್ಕಲ್ದಾರ ನೋಡಿ ಏನೇ ಅದ ಏ ಸ್ವಲ್ ಗೊತ್ತಾಗ ಏನ್ ಬಡ್ರ ಕೇಳ ಉತ್ತಾರ
ಹ್ಮ್್ಮ
ಏನಲ್ಲ ಒಂದ್ ಎರಡು ಮೆಡಿಶನ್ ಎರಡು ಸಿರಪ್ ಎರಡು ಮೆಡಶನ್ ಎರಡು ಸಿರಪ್ ಇಷ್ಟ ಅವ ಅಷ್ಟು ನೆನ್ಪಿಟ್ಟ್ರ ಪರ್ಮಿಷನ್ ಮುಗತ್ ನಮ್ಮ
ಪಫಾರ್ಮಸನ್ ಎತ್ತಿಗ ಅದ ಚೆನ್ನಾಗ ಅದ ಎದ್ದಟ್ರಗ ಸಿಸ್ಟಮ್ ಒಂದ ಇರ್ಬೇಕಣ ಸಿಸ್ಟಮ್ ವರ್ಕ್ ಇದ್ರೆ ಚೆನ್ನಾಗ ಆತದೆ
ಲಷ್ಟ ಎಲ್ಲ ಡೆವಲಪ್ ಅಲ್ಲ
ಹ್ಮ್ ಸಿಸ್ಟಮ್ ಇದರ್ದ್ರ ಯಾಕಂದ್ರ ನೀಟ್ನೆಸ್ ಪರಂಪರೆ ನ
ಹ್ಮ್ ಒಬ್ಬ ಒಬ್ಬೊರು ಕೆಲಸರ ಎಡತ ನಳ ಶ
ು ಮಾತ್ರ ಮಸ್ತ್ ಪಟ ಪಟ ಅದರ ಮ
ಸ ತರಗೆ ಕೂಡ ಸಷ್ಟ ಏನು ಮಾಡಲ್ಲ ಅಂಗರ್ತ
ಹ್ಮ
ಅ್ರಡ್ ದೊಡ್ಡು ಬರ್ಬೇಕು ಎಲ್ಲ ಅಷ್ಟೇ ಏನ್ ಕೊಟ್ಟಿದ್ದ್ ಏನಿಲ್ಲಾ ಇ ತ್ಿ ಎಲ್ಲ ಎಲ್ಲ ಮಾಡ ಓಸದಷ್ಟೇ
ಹ್ಮ ಗೋಜಂದ್ರೆ ಮಟ ಭರಿವನ
ಹ್ಮ್ ಬರಿಬ ಮತ್ತ ಮೆಸನ್ ಕರೆಕ್ಟ್ ಕೊಡ್ಬೇಕ ಮ ಈ ಬ್ರಾಂಡ್ ಬರಲ್ಪೂಡ ಅದೇ ಬ್ರಂಡ್ ಸಿಎಂ ರಾಡಾವ ಇಐದು ಕೊೋಟ ರ ಅಷ್ಟ ಅವರು ಏನು ಪಡದುತಾರೆ ಅದೇ ಪಡ
ಹ್ಮ್
ಹ್ಮ್ ಅದು
ಹ್ಮ್
ಟೈಮ್ತಡ ಸರಿ ಮಾಡ
ಹತಣ್ಣ
ಹ್ಮ್
ತಣ ನಳೆ ಗಸ್
ಹ್ಮ್ ಬಾಯ